ಏನ್ ಮಾಡ್ತಾ ಇದ್ದೀರಾ
ಕೂತಿದ್ದೀವಿ ನೀವೇನ್ ಮಾಡ್ತಾದೀರಾ
ಮಲ್ಗಿದ್ದೀನಿ
ಹ್ಮ್ ಏನ್ ಯಾವಾಗ ಖುಷಿಯಾಗಿ ಮಾಡ್ಕೊಂಡೆ ಇರ್ತರಲ್ಲ
ಏನಿಲ್ಲ
ಯಾವಾಗ ಕೇಳಿದ್ರೆ ಮಲಗಿದ್ದೀನಿ ಕೂತಿದ್ದೀನಿ ಅಂತೀರಲ್ಲ
ಹಾ ಏನ್ ಮಾಡ್ತಿತ್ತೀನೋ ಅದನ್ ಹೇಳ್ತೀನಿ
ಹ್ಮ್ ಹ್ಮ್ ಹೆಂಗೋ ಆರಾಮಾಗಿರಿ
ಹ್ಮ್ ಮತ್ತೆ ಹೇಗಿತ್ತು ನಿಮ್ಮ ಇವತ್ತಿನ ದಿನ
ಇವತ್ತು ಊರಿಂದ ಬಂದೆ
ಹ್ಮ್ ನಿಮ್ದ ಯಾವ್ ಊರು
ನಮ್ದು ದೂರ ದೊಂದುರು
ಊರುದಂದ್ರೆ
ಒಂದ ಊರು ದೂರ ಯಾವ್ದ
ಹಾ
ಆದ್ರೆ ದೂರ
ಹ್ಮ್
ಹೌದು ಹೌದು ಕರ್ನಾಟಕ ಕದಲ್ಲೇ
ಹ
ಆದ್ರೆ ದೂರ
ಹ್ಮ ಊರಿಂದ ಎಲ್ಲಿಗೆ ಹೋದ್ರಿ
ಊರಿಂದ
ಎಲ್ಲಿಗ್ ಬಂದ್ರಿ
ನಮ್ಮ್ ವಸತಿ ಬಂದೆ
ಹ್ಮ್
ಹ್ಮ್
ಏನ್ ತಗೋ ಬಂದಿದ್ರಿ
ನಾನು ಹಣಸಿನ ಹಣ್ಣು ತಂದಿದ್ದೆ ಹಣಸಿನ ಬೀಜ ತಂದಿದ್ದೆ
ಬೀಜ ಎಂತಕ್
ಸೂಟ್ಸ್ ಅವನ್ನು ಸುಟ್ಕೊಂಡ್ ತಿಂದ್ರೆ ಚೆನ್ನಾಗಿರುತ್ತೆ ಸುಡ್ಸ್ಕೊಂಡ್ ತಂದಿದ್ದೆ
ಹಾ
ಹ್ಮ
ಹ್ಮ್ ಊಟ ಆಯ್ತಾ ನಿಮ್ದು
ಆಯ್ತು ಅವಾಗೆ ನಿಮ್ದು
ಹಾ ಆಯ್ತು ನಮ್ದು ಹೊರ್ಗಡೆ ಹೋಗಿ ಮಾಂಸಾಹಾರ ತಿನ್ಕೋಬಂದ ಬಂದ್ವಿ ನಾವು
ಹ್ಮ್ ನೀವೇನ ಪ ನೀವೇನಪ ಪ ಯಾವಾಗೂ ಸ್ನೇಹಿತರ ಜೊತೆ ಏನಾದ್ರುೂ ತಿಂತಾನೆ ಇರ್ತೀರ
ಇಲ್ಲಾ ಅವಾಗವಾಗ ಹೋಗ್ತೀನ ಅಷ್ಟೇ
ಆರಾಮಾಗಿ ತಿನ್ಕೊಂಡ್ ಸುತ್ತಡ್ಕೊಂಡ ಇರ್ತೀರಾ
ಹ್ಮ್ ಇರೋದ್ ಒಂದ್ ಜೀವನಾ
ಹ್ಮ್
ಮತ್ತೆ ನೀವೇನ್ ಮಾಡುದ್ರಿ ಇವತ್ತೆಲ್ಲಾ
ಇವತ್ತು ನಮ್ ಪರೀಕ್ಷೆ ಇತ್ತು
ಹ್ಮ್
ಪರೀಕ್ಷೆ ಬರ್ದು ಸ್ನೇಹಿತರ ಜೊತೆ ಊಟ ಮಾಡಿ ನಮ್ಮ ವಸ್ತ ಸತ್ಯಗ್ರಹಕ್ಕೆ ಬಂದೆ
ಹ್ಮ್ ಹೆಂಗ್ ಬರದ್ರಿ ಪರೀಕ್ಷೆ ಇವತ್ತು
ಚೆನ್ನಾಗ್ ಬರ್ತಿದ್ದೀನಿ
ಮುಗೀತಾ ಇವತ್ತು ಕೊನೆ ಆಯ್ತಾ
ಇಲ್ಲ ಸೋಮವಾರ ಕೊನೆಯಾಗದು
ಅದಾದ್ರೆ ಮುಗೀತಾ
ಹಾ ಮುಗೀತು
ನಿಮ್ಗೆ ಎಲ್ಲ ಪರೀಕ್ಷೆಗಳು ಮುಗೀತಾ
ಇಲ್ಲ ಇನ್ನ ಎರಡಿದ್ದಾವೆ ಸೋಮವಾರ ಒಂದಿದೆ ಬುಧವಾರ ಒಂದಿದೆ ಅದಾದ್ರೆ ಮುಗಿತ್ ನಮುಗುನು
ಹ್ಮ್ ಮತ್ತೆ ರಜಾ ಕೊಡ್ತಾರ
ಹ್ಮ ಮತ್ತೆ ಒಂದ್ ವಾರ ರಜೆ ಇದೆ
ಹ್ಮ್
ಹ್ಮ್ ನೀವು ಮತ್ತೆ ವಸತಿ ಇಲ್ಲ ಇರ್ತೀರಾ ಮಗ ಗೆದ್ಮೇಲನು
ಮುಗತ್ ಮೇಲೆ ಆಹ ಒಂದೆರಡು ದಿನ ಆಯ್ತು ಮನೆಗೆ ಹೋಗ್ತೇನೆ.
ಏನು ಬಟ್ಟೆ ಎಲ್ಲಾ ತಗೊಂಡ ಹೋಗ್ತೀರಾ ಇಲ್ಲೇ ಇಡ್ತೀರಾ?
ಇಲ್ಲ ಎಲ್ಲ ಇಕ್ಬಿಟ್ಟು ತನಿ ಸ್ವಲ್ಪ ಮಕ್ಕಿರೋದೆಲ್ಲ ಎತ್ಕೊಂಡ್ ಹೋಗ್ತೀನಿ.
ಹ ಇನ್ನೂ ಒಂದ್ ವರ್ಷ ಇರ್ಬಹುದು ನೀವು ಇರಿ ಸುಮ್ಮನೆ ಯಾಕೋ ಇಲ್ಲೆಲ್ಲ ಬಂದಾಗೆಲ್ಲ ಇರ್ಬಹುದು.
ಹಾ ಇಲ್ಲೇ ಇಲ್ಲೇ ಇ ಕಿರ್ತನಿ
ಹ್ಮ್
ಬೇ ಮನೇಲ್ಲ ಅಂದ್ರೆ ಇವಾಗ ಹೋದ ಎಲ್ಲಾದ್ರೂ ಹೋದ್ರೆ ಬೇಕಾಗುತ್ತಲ್ಲ ಹ್ಮ್ ಅದಕ್ಕೆ ಇಲ್ ಬೇಕಾಗಿರೋದೆಲ್ಲ ಇಲ್ಲೇ ಇಡ್ತೀನಿ. ಅವಶ್ಯಕತೆ ಇರೋದ ಮಾತ್ರ ಮನೆಗೆ ಎತ್ಕೊಂಡ ಹೋಗ್ತೀನಿ.
ಹ್ಮ್ ಮತ್ತೆ ಊಟ ಮಾಡಿದ್ರ?
ಹ ಅ ತಿಟ
ಇದೇ ನೋಕಾ ಮಾಡಿದ್ರಿ.
ಮಂದಿ ಬಿರಿಯಾನಿ
ಹ್ಮ್ ಹ್ಮ್
ಐಸ್ ಕ್ರೀಮ್
ಹ್ಮ್ ಹ್ಮ್ ತಿನ್ನಿ ನಮ್ಕ್ ಬಾಯ ಎಲ್ಲ ಇ ಬರ್ಷ
ಹಾ ಹೌದು ಮಾಂಸಾಹಾರ ತಿಂದು ಹಳಸಿನಣ್ಣು ತಿನ್ಬೋದಾ?
ತಿನ್ಬೋದು ಏನಾಗುತ್ತೆ, ಅದು ಹಣ್ಣು ಅಲ್ವಾ ಊಟ ಆದ್ಮೇಲೆ ತಾನೇ ತಿನ್ನೋದು.
ಹ್ಮ್ ನಮ್ಮಮ್ಮ ಜಾಸ್ತಿ ತಿನ್ಬಾರ್ದು ಅಂತ ಹೇಳಿದ್ರು ಅದಕ್ಕೆ. ಹ ಅಂದ್ರೆ ಅದು ಇದು ತಿಂದ್ರೆ ಹೊಟ್ಟೆ ಅಳಗ
ಜಾಸ್ತಿ ತಿಂದ್ರೆ ಏನಿಲ್ಲ ಒಂದೆರೆಡು ತಿಂದ್ರೆ ಅಲ್ಲಿ ಜಾಸ್ತಿ ತಿನ್ನೋ ಅಷ್ಟ ಇಲ್ಲ ಒಂದೆರಡ ಇರದು.
ಹ
ತಿಂದ್ರೆ ಏನಿಲ್ಲ ತಿನ್ನಬೋದು
ಹ್ಮ್
ಇನ್ನೆನ ಸಮಾಚಾರ
ಹೆಕ್ಬೇಕು ಸಕ್ಕು
ಹೇಳಿ ನೀವೇ ದೊಡ್ಡರು.
ನಮ್ಗಿಂತ ದೊಡ್ಡೋರು ನೀವು
ನೀವೇ ದೊಡ್ಡವರು. ನಾನ ಎಲ್ಲ ದೊಡ್ಡವಳು ದೊಡ್ಡವಳ ನಾ ಚಿಕ್ಕವಳ
ಹಾ ಬಟ್ ನೋಡಕ ದೊಡ್ಡೋರ್ ತರನೇ ಕಾಣಿಸತೀರಲ್ಲ
ಈಗ ನೋಡಿ ನಿಮ್ದೇ ಬೇಗ ಓದ್ ಮುಗದಿರೋದ ನೀವು ದೊಡ್ಡವರಲ್ವ ಅದಕ್ಕೆ.
ಅದು ನಾವು ಓದೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ದು ಫೋನ್ ನಾಲ್ಕು ವರ್ಷ ನಮ್ದು ಮೂರ್ ವರ್ಷ ಅದಕ್ಕೆ ಬೇಗ ಮುಗ್ದಿದೆ.
ಹ್ಮ ನೀವೆ
ಹ್ಮ್ ಈಗ ಬೇಗ ಹತ್ತನೇ ತರಗತಿಯವರು ಮತ್ತೆ ಸೆಕೆಂಡ್ ಪಿ ಯು ಸಿ ಅವರು. ಸಿ ಜಾ ಏನು ಕೆಲ್ಸಕ್ ಹೋಗ್ತಿರ್ತಾರೆ ಅವರು ನಮಗಿಂದ ದೊಡ್ಡವರ
ಹ್ಮ್ ಅವರು ಬುದ್ಧಿಲಿ ನಿಮಗಿಂತ ದೊಡ್ಡವರು ಮತ್ತೆ ದೊಡ್ಡವರು ಅಂತರ್ತ.
ಹಾ
ಹ್ಮ್
ಹೇಗಿತ್ತು ನಿಮ್ಮ ರಜಾ ದಿನಗಳು ನಿಮ್ಮ ಮನೆಯಲ್ಲಿ
ತು ತುಂಬಾ ಚೆನ್ನಾಗಿತ್ತು. ಬಿತ್ತು ಎಷ್ಟುಬೇಕ ಕಷ್ಟ ತಿಂದೆ
ಹಾ
ಚೆನ್ನಾಗ ತಿಂದೆ
ಮನೆಲಿ ಆರಾಮಾಗಿ ಇದ್ದು.
ಉನ್ನದು ಮ
ಹ್ಮ್ ಏನ್ ಕೆಲ್ಸಾರಲ್ಲ ಮನೇಲಿ
ಏನಿರುತ್ತ ಪ ಹತ್ರ ತೊೋದು ಕಸ ಗಡಸೋದು ಬೆಳಗ್ಯದ ಮುಗಸ್ ಅಂದ್ರೆ ಮುಗುತ್ತ
ಹ್ಮ್ ಹ್ಮ ಅಪ್ಪ ಅಮ್ಮ ಅಮ್ಮ ಎಲ್ಲಾ ಹೇಗಿದ್ದಾರೆ?
ತುಂಬಾ ಚೆನ್ನಾಗಿದ್ದಾರೆ.
ತಮ್ಮ
ಅವನು ಚೆನ್ನಾಗಿದ್ದನೆ ನಾಳೆ ನಮ್ಮ ಮನೇೆಯಲ್ಲಿ ಸೊಪ್ಪು ಮೂರಿತಾರೆ
ಹ್ಮ್ ಹ್ಮ್
ಅದ ಮುರದು ನಾಳೆ ಮುರಿತಾರೆ ಫುಲ್ ಇನ್ನು ತುಂಬಾ ಕೆಲ್ಸ ಇರ್ತಿತ್ತು ನಾಳೆ ಉಳಕೋಗ್ಬಿಟ್ಟಿದ್ರೆ ನಾನು ಹೆಂಗೋ ಬಂದಿ
ಇಲ್ಲಾದ್ರೆ ನಿಮ್ಗೆ ಹೇಳ್ತಾ ಇದ್ರು
ಇಲ್ಲಾಂದ್ರೆ ಯಾವಾಗ್ಲು ಎಲ್ಲರಿಗು ಚಾ ಹಾ ಇಡು ಚಹಾ ಇಡು ಇಡು ಅಂತ ಒಂದ ಐವತ್ತು ಸತಿ ಇಡಸವರೂ
ಬರಿ ಅದೇ ಆಗತ್ತೆ ಅಲ್ವಾ ಹುಡ್ಗಿರ್ ಕೆಲ್ಸ
ಹ್ಮ್ ನಾವು ನಮ್ಮ ಮನೇಲಿ ಮೂರ್ ಜನ ಮಲ್ಕೊತಾ ಇದ್ವಿ ಒಂದ ಹಾಸಿಗೆೆ ಮೇಲೆ ನಾನು, ನಮ್ಮ ಅಜ್ಜಿ, ನಮ್ಮಅಮ್ಮ
ಹ
ಯಾವಾಗು ಜಗಳ ಆಡ್ತಾ ಇದ್ವಿ ನಂಗ ಜಾಗ ಬುಡ್ತಾ ಇಲ್ಲ ನೀವು ನಂಗ ಜಾಗ ಬುಡ್ತಾ ಇಲ್ಲ ಅಂತ ಅದಿಕ್ಕೆ ರಾತ್ರಿ ತ್ರಿ ನನ್ನ ಫೋನಲ್ಲಿ ಅವ್ರ್ದು ಚಿ ತ್ರ ತಗದಕೊಂಡಿದ್ದೆ ಎದ್ಬಿಟ್ಟು ನಂಗೆ ಎಷ್ಟ ಜಾಗ ಬಿಟ್ಟ ತಿರಾ ನೋಡಿ ಅಂತ ನಾ ನಮ್ಮ ಅಮ್ಮಂಗ ಇವಾಗ ಕಳಿಸಿ ಹೇಳ ಹೇಳತಾ ಇದ್ದೀನಿ ನೋಡಿ ಎಷ್ಟ್ ಜಾಗ ಬಿಟ್ಟಿದ್ದೀರಾ ಅಂತ
ಹ್ಮ್ ಹ್ಮ್ ಯಾಕ ಕೆ ಮನೆ ಜಾಗ ಜಾಸ್ತಿ ಇರತ್ತಲ್ಲ
ನಂ ನಂಗೆ ಇಬ್ರು ಮದ್ಯೆ ನು ಮಲ್ಕೊಳಕ ಇಷ್ಟ
ಹಾ
ನಮ್ಮಮ್ಮ ಏನೋ ಮಾತಾಡಿ ಕಳಸ್ತವ್ರೆ.
ಹಾ
ಯಾವಾಗ್ ತಗ್ದಿ ಅದ. ಕಪ್ಪಿ ಮುಂಡೆದೆ ಕಾಣಿಸತ್ತವ್ರೆ ಹ್ಮ್
ಹ್ಮ ಹ ಇನ್ನ ಸಲ ಹೋದಾಗಂಗ ಮಲ್ಸಿದ ಜಾಗ ಬಿಡ್ತಾರೆ ಬಿಡಿ ಹ್ಮ್ ನೀಮ್ ಅಜ್ಜಿಗ್ ತೋಡ್ಸಕ್ ಹೇಳಿ. ಹ
ತೋರಿಸ್ತಾ ಇರ್ತಾರೆ ಪಕ್ಕದಲ್ಲೇ ಮಲ್ಗಿರ್ತಾರಲ್ಲ ಈಗ.
ಹ್ಮ್ ನಿಮ್ಮಪ್ಪ?
ನಮ್ಮ ಅಪ್ಪ ಪಕ್ಕದ ರೂಮಲ್ ಮಲ್ಕೊತ ಇದ್ರು ನನ್ ತಮ್ಮ ಇನ್ನೊಂದ್ ರೂಮಲ್ ಮಲ್ಕೊತ ಇದ್ರು.
ಹ್ಮ್ ಹ್ಮ್ ಸರಿ ಮಲ್ಕೊಳ್ಳಿ ಈಗ
ಹ್ಮ್ ಮಲ್ಕತಿವ್ ಶುಭರಾತ್ರಿ ನಿಮ್ಗುನು ನಿದ್ದೆ ಮಾಡಿ ಚೆನ್ನಾಗಿ ಅವರಿಬ್ರುದಾ ದ್ಮೇಲೆ ನಮಗೂ ಮಾಡಿ
ಹ್ಮ್ ಸರಿ ಆಯ್ತು.
ಹ್ಮ್